ಹಲೋ ಹಾ ಕೇಳಾತೈತಿ ಕೇಳಲಾಗಿತ್ತಗಳೇ
ಹ್ಮ್
ಏನ್ ಮಾಡತೀವಾ.
ಏನಲ್ಲಪ್ಪಾ ಸುಮ್ನೆ ಕುಂತನಿ ನೀನು.
ನಾನು ಸುಮ ಸಂತಿದ್ದಿದ್ದೇನ ನೋಡ್ ನನ್ ಫ್ರೆಂಡ್ ಫೋನ್ ಹಚ್ಚಿದ್ಲ. ಆಕಿ ಜೋಡಿನೆ ಮಾತ್ -ಡತಿದ್ದೆ ಅಂದ್ರೆ ಮತ್ತ ಬೆಂಗ್ಳೂರ್ ಹೋಗ್ಬೇಕ್ಲ ನಾವು ಇನ್ನ. ಜಾಬ್ ಹುಡುಕ್ಬೇಕು ಮುಗಿತ್ ನಂದ್ ಡಿಗ್ರಿ
ಹ್ಮ್
ಆದ್ರು ಬಗ್ಗೆ ಮಾತಾಡಾತಿದ್ಲು ಜಿಗ್ನಿ ಒಳಗಿರ್ತೇವಿ ಅಲ್ಲಿ ಮತ್ತ ಪ್ಲೇಸ್ ಅಂದ್ರೇನು ನಮ್ದು ರೂಮ್ ಒಳಗಿದ್ದೇವು ಮುಂಚೆ ಬಟ್ ಸೀಟ್ ಅಲ್ಲಿ ಏನದು ರೂಮಳ ಪ್ಲೇಸ್ ಅದ ಇಲ್ಲ ಅಂತಂದ ಮಾತಾಡ್ಕೊಳತ್ತಿದೇ ಹಂಗ. ನೀ ಏನ್ ಮಾಡ ಹತಿದ್ದಿ.
ನಾನ ಏನಲ್ಲ ನಂದ್ ಬರ್ಡೆ ಇತ್ತು
ಏ ಹೌದ್ಲ ನಿನ್ ಬರ್ಡೇ ಹ್ಯಾಪಿ ಬರ್ಡೇ. ಮರ್ತೆ ಬಿಟ್ಟಿನ್ ನೋಡ್. ಇಲ್ಲೇನಾ ಅಯ ಬರ ಹಿಂಗ ಆತತ್ ನನ್ಗರೇವಾ
ಇಡ್ಲಿ ಬಿಡ್ಲಿ ಮತ್ತೆ ಡಿಗ್ರಿ ಮುಗ್ದತ್ ಎಲ್ಲಾ ಟೆನ್ಷನ್ ಡಿಗ್ರಿದ್.
ಹ್ಮ್ ನಿಜ ನೋಡುವ ಕರ್ರಿ ಹೆಂಗ ಆಗ್ಬಿಟ್ಟೈತ್ ಅಂದ್ರ ಆ ಬೆಂಗ್ಳೂರ್ ನಮ್ ಇವ್ನ ಅನಂಗ್ ಆಗ್ಬಿಟ್ಟೈತಿಗೆ ಎಲ್ಲಾ ಊರ್ಗೋಬೀಟ್
ಹ್ಮ್ ಯಾವ್ದಾವ ಕಂಪ್ನಿ ಅಪ್ಲೈ ಮಾಡ್ರಿ ನ ಮತ್ತ.
ಗ ನೀನ ಎಲ್ಲಿ ಏನ್ ಮಾಡ ಏನ್ ಕೇಳಿ ನಮ್ದು ಮಾ ಎಲ್ಲಿ ಏನಿಲ್ಲ. ರೇಸುಮ್ನೆ ಚೆಂದಾಗ ರೆಡಿ ಮಾಡಿಲ್ಲ ಹಿಂಗ ಮಾಡದು ಏನ್ ಮಾಡುದು ಒಟ್ಟತ್ರ ನಮ್ ಮನ್ಕ ಶ್ರೀಶೈಲ್ ಹೊಂಟಬಿಟ್ಟಾರ ಅದರ್ದೊಂದು ಟೆನ್ಷನ್ ಈಗ ಅಂದ್ರೆ ನಮ್ಮಲ್ಲಿ ಆ ಹಿಂಗ ಒಂದ್ ಟೈಮ್ ಒಳಗ್ ಐದೇಶೀ ಅಂತ ಜಾತ್ರೆ ಮಾಡ್ತಾರ ಹಬ್ಬ ಟೈಪ ಅದಕ್ಕ ಹೊಂಟಾರ ಅವರೆಲ್ಲ ಅಂದ್ರೆ ಹಿಂ ನಡ್ಕೊತ ಹೋಗ್ತಾರಲಿ ಹದ್ನೈದ್ ದಿನ ಗಟ್ಲೆ ಹೋಗತದ್ ನೋಡ್ ಹದ್ನೈದ ದಿನದಟ್ಲೆೇ ಈಗ ನಾವೆಲ್ಲಾರು ಸೇರಿ ಕಳಿಸಿ ಬರ್ತೇವಿ. ಅಂದ್ರೆ ಇಲ್ಲೆ ಊರ್ ದಂಡಿಗ್ ಹೋಗಿ ಕಳ್ಸ ಬರ್ತೇವಿ ಕಳ್ಸ ಬರಾನ ಅವರು ಇದಕ್ ಹೋಗ್ ಅ ಅಲ್ಲಿಂದ ನಡ್ಕೋತ್ ಹೋತಾರ ಹೋಗಿ ಒಂದ ಎಲ್ಲ ಪ್ಲೇಸ್ ಬರ್ತೈತಿ. ಅಲ್ಲಿ ಹರಿದಾರಿ ನಡಿದಂತ ಅಂದ್ರ ಗಾಡಿ ಮೇಲೆ ಹೋದವ್ರು. ಅಲ್ಲಿ ನಡೀತಾರ ನಡೆದು ಆಮೇಲೆ ಅಲ್ಲೋಗ್ ದೇವ್ರ ದರ್ಶನ ಮಾಡ್ಕೊಂಡ್ ಎಲ್ಲಾ ಮಾಡಿ. ಆಂಧ್ರಪ್ರದೇಶದಾಗದು ಇರೋದ ದೇವ ದರ್ಶನ ಅದೆೇಲ್ಲ ಎಲ್ಲ ಮಾಡಿ ಆಮೇಲೆ ಹೊಳ್ ಬರಾಗ ಗಾಡಿಗ್ ಬರ್ ಅದ ಆಗಿಂದ ಬಂದ ಇಲ್ಲೆಲ್ಲಾ ಆಹ್ ಪೂಜೆ ಅದು ಮತ್ ಜಾತ್ರೆದ ಎಲ್ಲಾ ಮಾಡ್ತವ
ಅಲ್ಲಿ ಎಲ್ಲಿಂದ ನೀವು ಅಲ್ಲಿ ಟೆಂಪಲ್ಗೆ ಹೋಗಿ ಮತ್ ಬಂದು ಮನ್ಯಾಗು ಮಾಡ್ತೀರಿ ಜೋ ಅಡಿಗೆ
ಅಂದ್ರ ಅದ ಅಲ್ಲಿ ಹೋಗ್ ಬರ್ತಾರಲ್ಲ ಅಂದ್ರೆ ದೇವ್ರನ್ನ ಒಯ್ಬೇಕ ಕಲ್ಲಿದ್ದೇವು ನಾವು ಇದು ದರ್ಶನ ಮಾಡ ಮಯ್ಯ ಅಂತ ಕರೀತೀವಿ ನಾ ಮಲ್ಲಿಗೆ ಅರ್ಜುನ್ ದೇವ್ರದ ಹ್ಮ್ ಹಂಗ ಪೂಜೆರು ಬಂದು ಅವರೆಲ್ಲ ಬರ್ತಾರಲ್ಲ ಬರುವ ಅಂದರೆೆ ಅವರು ಅಲ್ಲಿ ಜಾತ್ರೆ ಇರ್ತೈತಿ ಅಲ್ಲಿ ದೊಡ್ಡ ಜಾತ್ರೆಲಿ ಅಲ್ಲಿ ಅಲ್ಲಿ ಹೆಂಗಂದ್ರ ಗಾಡಿನೇ ಪ್ರೀ ಬಿಟ್ಟ ಬಿಟ್ಟಿತಾರ ಅಂದ್ರ ಈಗ ಹೋಗೋರು ಬರೋರ್ಗೆ ಅಂತಾನೇ ಅಲ್ಲಿ ಅದ್ರ ಸಂಬಂಧ ಗಾಡಿ ಮಾಡಿರ್ತಾರೆಂಗಂದ್ರೆ ಈಗ ಒಂದಂದು ಊರನ್ನೋರು ಈ ಇಪ್ಪತ್ ಜನ ಮೂವತ್ ಜನ ಅದಾರ ಅನ್ಕೊ ಅಂದ್ರ ಅರವತ್ ಜನ ಎಪ್ಪತ್ ಜನ ರಗಡ್ ಇರ್ತಾರ ಹಂಗ ಅವ್ರಗ ಈಗ ನಮ್ಮ ಊರಿಗೆ ತಂದು ಬಿಡ್ಬೇಕಲ್ಲ ಅಂದ್ರ ಅ ಅ ಅಷ್ಟು ಸೀಟ್ ಪುಲ್ ಅದು ಅಂದ್ರೆ ಡೈರೆಕ್ಟ್ ಆ ಶ್ರೀಶೈಲದಿಂದ ಆಂಧ್ರ ಪ್ರದೇಶದಿಂದ ಇಲ್ಲಿ ನಮ್ಮ್ ಹಳ್ಳಿಗೆ ಅಲ್ಲಿಗೂ ಬರ್ತಾರ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗ್ ತಂದು ಬಿಡ್ತಾರ
ಹ್ಮ್
ಅಂದ್ರೆ ಆ ರಂಜಿಗೆ ಬಸ್ಗಳನ್ನ ಬಿಟ್ ಬಿಟ್ಟಿರ್ತಾರ ಅವ್ರ ಹ್ಮ ಹಂಗ ಹೋಗ್ ಬರ್ತಾರ ಅಲ್ಲಿ ಜಾತ್ರೆ ಆಗ ಇದು ತಗೊಂಡ್ ಬರ್ತಾರ ಮರ ಮತ್ತ ಗೊಂಬಿ ಮತ್ತ್ ಸಣ್ಣ ಸಣ್ಣವು ಇಡು ಎಲ್ಲಾ ಈ ಬತ್ತಿ ಅವು ಇವೆಲ್ಲಾ ತಕೊಂಡು ಬಾ ತಗೊಬಂದು ಜಾತ್ರಿ ನಾಳೆ ಅದಂದ್ರ ಇವತ್ತ ಬೋರಮ್ಮಗ ಅಂತಂದ ಪೂಜೆ ಮಾಡ್ತಾರ ಅಂದ್ರೆ ಅದ್ನ ಲೈಟ್ಟು ಮತ್ ಮುತ್ತೆದರ್ಗಂದ್ರ ಅವ್ರವ್ರಗ್ ಮನ್ಸಗ್ ಬಂದಂಗ ಮೀನ್ಸ್ ಬಾಲ್ಮಮುತೈದೆಯರು ಅಂತಂದ ಸಣ್ಣವ್ರಗ್ ಮಾಡ್ತಾರೆ ಒಬೊಬ್ಬರು ಒಬ್ಬೊಬ್ರು ದೊಡ್ಡೋರಿಗೆ ಮಾಡ್ತಾರೆ ಅವ್ರಿಗೆ ಇತ ಹೆಂಗ ಬಿಡ್ಕೊಂತಾರ ಹೆಂಗ ಅವ್ರಗ ಇಷ್ಟ ನೋಡ ಹಂಗ ಅವತ್ ಒಂದ್ ದಿನ ಅದ್ ಹಾಕ್ತೈತಿ ಅವತ್ ನಮ್ಮ ಊರಾಗ ಹಿಂಗೆಲ್ಲಾ ಕಾರ್ಯಕ್ರಮ ಇಟ್ಕೊಂಡಿರ್ತಾರ ಅಂದ್ರ ಈಗ ಎತ್ತಿನ ರೇಸ್
ನಿಮ್ಮೂರ್ಗ್ ಇಡ್ತಾರಾ
ಹ್ಮ್
ಅಂದ್ರೆ ಅಲ್ಲಿ ಜಾತ್ರೆ ಟೈಮಿ ನಿಮ್ಮ ಊರಾಗ ಇಡ್ತಾರ
ಅಂದ್ರ ಅದೆಲ್ಲ ಮುಗಸ್ಕೊಂಡ್ ಬರ್ತಾರಲ್ಲಾ ಮುಗಸ್ಕೊ ಬಂದಿ ನಮ್ಮ ಊರಾಗ ಜಾತ್ರೆ ಮಾಡ್ಬೇಕ ನಮ್ಮೂಊರಾಗ ಜಾತ್ರೆ ಮಾಡ್ಬೇಕಂದ್ರೆ ಅವತ್ತ ಹಂಗ್ ಮಾಡ್ತೇವಿ ಆ ಅದ್ ಆಯ್ತಲ್ಲ ಅದಾದ್ ಮರ್ ದಿವ್ಸ ಬೆಲ್ಲ ಹಂಚುದಂತೇಳಿ ಎಲ್ಲ ಅದೆಲ್ಲಾ ರೆಡಿ ಗಿಡಿ ಮಾಡ್ಕೊಂಡ್ ಹೋಗಿ ಹ ದೇವ್ರಿಗೆ ಹೋಗಿ ಬರ್ತೇವು ಅಲ್ಲಿ ಆರ್ತಿ ಅಂದ್ರ ಪೂಜೆ ಮಾಡ್ತಿರ್ತಾರ ಅಲ್ಲ ಅವತ್ತೊಂದ ದಿನ ಲಾಸ್ಟ್ ಹ ಪೂಜೆ ಮಾಡ್ತಿರ್ತಾರ ಪೂಜೆ ಮಾಡಿ ಎಲ್ಲಾರು ಅಂದ್ರ ಅಲ್ಲಿಗೆ ಯಾರ ಹೋಗ್ ಬಂದಿರ್ತಾರ ನೋಡ ಅವ್ರಿಗೆ ಅವ್ರ ಅವ್ರ ಬೀಗರು ಹ ಅಯ್ಯರಿ ಮಾಡ್ತಾರಂದ್ರ ಅವ್ರ ಅವ್ರಗ್ ತಕ್ಕಂಗ ಅವ್ರಗ್ ಹೆಂಗ್ ಮಾಡಂಗ ಆತದ ಹಂಗಂಗ ಅಯ್ಯರಿ ಮಾಡ್ತಾರಲ್ಲೇ ನಿರ್ಸೇ ದೇವ್ರ ಗುಡಿ ಮುಂದೆ ನಿಂದರ್ ತಾರ ನಿಂದೆಷ್ಟ ಮಾಡ್ತಾರ ಮತ್ತತ್ ಹಿಂಗೊಂದು ದೊಡ್ಡ ಕೋಲ್ ಇರ್ತತ್ಲಿ ನಂದಿ ಕೋಲ್ ಏನ ಕಂಬಿ ಕೋಲ್ ಅಂತಾರ ಅದಕ್ ಅದನ್ ಹಿಂಗ ಒಂದೇ ಅಂಗಯ್ಯಾಗಿ ಇಡ್ಕೊಂದು ಹಕೊಂಡ್ ಹಂಗೆ ಎಷ್ಟ ಎದುರ ಇರ್ತದ ಗೊತ್ತಾ ಅದು ಏನಿಲ್ಲ ಅಂದ್ರ ಒಂದು ಐವತ್ತ ಅಡಿಯರ ಇರ್ತ ಐತಿ ಎತ್ರ
ಹ್ಮ್
ಅಷ್ಟ್ ಎತ್ರ ಇರ್ತದೆ ಅದ ಹಿಂಗ ಅಂಗಯ್ಯಗ ಹಿಡ್ಕೊಂಡ್ ಹಂಗ್ ನೆಡಿಸ್ತಾರ
ಹ್ಮ್ ಅಂದ್ರೆ ನಾರ್ಮಲ್ ಪೀಪಲ್ಸ್ ಏನಾದ್ರು ಇದ್ದು ಮಾಡಾರ
ಅಂದ್ರ ಅವರು ಅಂದ್ರ ಎಲ್ಲಾರು ಟ್ರೈ ಮಾಡ್ತಾರ ಯ ಯಾರ್ ಯ
ಹ್ಮ ಹಂಗೆ ಗೆ ಒನ್ ಟೈಮ್ ಆದ್ರು ನೀನ್ ಹೋಗಿಲ್ಲ.
ಹ್ಮ್.
ಹೋಗಿಲ್ಲ ಯಾವಾಗೂ,
ಏನ
ನೀ ಯಾವಾಗರ ಹೋಗಿ ಏನಂದೆ. ಹ್ಮ್ ಹ್ಮ್.
ನಡ್ಕೊ ಹೋಗ್ತಾರ ಅದು ನಡ್ಕೊಂತ ಎಷ್ಟು ಹದನೈದು ದಿನ ತಗೋತಾರ ಈಗ ನಡ್ಕೊತ್ ಹೋಗುವ ಹಾಗ, ಈಗ ಊಟ ಮತ್ತೆಲ್ಲಾ ಬೇಕಲಾ ಹಿಂಗದ ಮಿಡಲ್ ಮಿಡಲ್ ಮಿಡಲ್ ಮಿಡಲ್ ಒಂದೊಂದುರಿ ಅನ್ನಪ್ರಸಾದ ಮಾಡ್ಸಿರ್ತಾರ ಅಲ್ಲ ಒಬ್ಬೊಬ್ರು ಸ್ಟೇ ಮಾಡ್ಕೊಳ್ಳ ಕ ಜಾಗ ಕೊಡ್ತ ತರ. ಅಂದ್ರ ಅವರು ಮನ್ಯಾಗ ಇದ್ದ ಒತ್ ನೈಟ್ ಮ ದಿವಸ ಜಕ ಮಾಡಿ ಆಹ, ಊಟ, ಗೀಟ, ಜಳಕ ಮಾಡಿ. ನಶ ಬೇಕಂತ ನಶ ನಾಗ ಬಿಟ್ಬಿಡ್ತಾರ ಅಂದ್ರ ದಾರಿ ಪಟಪಟ ಹೋತೈತಿ. ಹಂಗ ಮಸ್ತ್ ಬಿಡ್ಲಿ ನಮ್ಗೆಲ್ಲಾ, ಆಗಲ್ಲ ಬಿಡ ನಡ್ಕೊಂಡ ತಗೋದು ಗಾಡಿಯಾಗ ಹೋಗ್ಬಕ್ ನಾವು ಹೋದ್ರ.
ಹೌದು ಒಂತರ ಕಾಶಿ, ಕಾಶಿ ಟೈಪ್ ಜೊತೆ, ಶ ಬಿಟ್ರೆ ಯಾವೈತ ಲ ಅಪ್ಪ ಇನ್ನೊಂದು ಶಿವನ್ ಯಾವ್ದ್ದು ಕೇದಾರ್ನಾಥ್.
ಹ್ಮ್ ಕೇದಾರ್ನಾಥ್ ಅಂತರು ಅದದು ಬಿಡು ಏನ ಎಷ್ಟು ಕಿಲೋಮೀಟರ್ ಅದಂತಲ್ಲಿ.
ಹ್ಮ್ ನಾನು ಧನುಷ್ ಅವ್ರ ನೋಡಿನಿ ಹ, ಹಾ,
ಯಾರ್ ನೋಡಿ.
ಬಿಗ್ ಬಾಸ್ ಗಿ ಬಬಂದಿದ ಒಬ್ಬನು.
ಯಾರ್.
ಯಾರು ಧನರಾಜ್.
ಹ ಅವನ್ ಬ್ಲಾಗ್ನಂಗ್ ಮಸ್ತ್ ಎಕ್ಸ್ಪ್ಲೇನ್ಂಗ ಆಯ್ತದ.
ಹೌದಾ ನೋಡಿಲ್ ಬಿಡ ನಾನ್ ನೋಡ್ಡ್ತೇನಿ ಬಿಡ. ಒಂದ್ಸಾರಿ ಕೇದಾರನಾಥ ಅಂದ ಅದಂದೊಂದ ಡ್ರೀಮ್ ಪ್ಲೇಸ್ ನೋಡ್ರಿ ಎಷ್ಟೋ ಜನದ್ದ.
ಯಾವ್ದ ಕೇದಾರನಾಥ. ನಂದು ಡ್ರೀಮ್ ಐ್ತಪ್ಪ. ಏನಕತ್ತ, ನಮ್ಮ್ ಅಪ್ಪಾಜಿ ಕತ್ಕೊಂಡಬೇಕು ನಮ್ಮ್ ಅಪ್ಪಾಜರ ಅಂದ್ರಏ ಚಹಾ ಬಡದಲ್ ಹೋಗೋದ್ರಾಗೆ,
ಹೌದು ಆದ್ರ ಮತ್ ಹ ನ ಇದು ಅದೇನೋ ಹಿಂಗ ಇದ್ರಾಗ ಎತ್ಕೊಂಡ್ ಹೋಗ ಹೋಗ್ತಾರಲ್ಲಿ.
ಅದು ಲೈಕ್ ಈ ಬಿಡ ಮರಐತ್ ನಡ್ಕೊ ತೋಹೋಬೀಕ್ ಮತ್ತೊಬ್ಬರಿಗಿ ಬಾರ ಆಗಿ ನಾವು ಟೆಂಪಲ್ಕ ಹೊಂಟಿಇರ್ತೀವಿ ಸರಿ ಅನೆಸ್
ಹ ಅದು ಹೌದು ಬಟ್ ಏಜ್ ಆದ್ರೂ ಏನ್ ಮಾಡ್ಬೇಕ.
ಹೌದ್ಬಿಡ ಅೇ ಆಯ್ತಾ
ಅವ್ರಿಗೆ ಮತ್ತ ಈಗ ಹೋಗಿರ್ಬೇಕಂತ ಅವ್ರ ಆಸೆ ಇರ್ತ ಮತ್ ಏನಾದಾರು ಒಂದ್ ಮಾಡ್ಬೇಕಲ ಮತ್ತೇನೋ ಇದು ಅಲ್ಲಿ ಹೆಲಿಕಾಪ್ಟರ್ ಮಾಡ್ಯಾರಂತ
ಹಾ ರೊಕ್ಕ ಅದ್ ಯಾವಾಗ ಆಯ್ತದ್ದು ಹೆಲಿಕಾಪ್ಟರ್ ಐತಿ ಒಂಟಿ ಐತಿ, ಕುದು್ರಿದ ಐತಿ,
ಆದ್ರೆ ಹೆಲಿಕಾಪ್ಟರ್ ಯಾರು ಹೇಳಂಗಿಲ್ಲ ಜಸ್ಟ್ ಹಿಂಗ ಒಂಟಿ ಕುದುರಿ ಮನುಷ್ಯಾರು.
ಇಲ್ಲ ಹೆಲಿಕಾಪ್ಟರ್ದ ಐತ್ಯ ಧನ್ರಾಜ್ ಬ್ಲಾಗ್ಹನ ಐತಿ. ಎಲ್ಲಾ ವಿಸ್ತರಣೆ ಮಾಡ್ಯಾನ್ ಅವ್ವ.
ಹ್ಮ್ ಅಂದ್ರ ಅಮೌಂಟ್ ಬಾಳ ಆತಿರ್ಬಕ್ ಮತ್ತ.
ಹೌದ ಹೌದು ಅಮೌಂಟ್ ಜಾಸ್ತಿ ಇರ್ತತಿ.
ಹ್ಮ್.
ಹ್ಮ್. ಊಟಾ ಇಲ್ವಾ ನಿಮ್ದು
ನಾನು ಲೇಟ್ ಆಗಿ ಮಾಡೇನೆ ಅಂದ್ರೆ ಇವತ್ ಮಾಡೇವಿ ನಾವು ನಿನ್ನಿ. ಮಾಡಿರ್ ನ ನೀವು ಅಮಾಷಿ ಅಂತ ಹಾ ಕಾರಾರ್ುಣಿಮ ಕಾರಾರ್ುಣಿಮಿ ಅಂತ ನಂಗ ಇವತ್ ಮಾಡೇವದನ್ನಲ್ಲ ಹೋಳ್ ಮಾಡ ಇಲ್ಲ ನಮ್ ಕಡೆ ಅಂದ್ರೆ ನಿನ್ನೆನು ಮಾಡೋರು ಮಾಡ್ಯಾರ ಬಟ್ ನಮ್ಮ್ ಊರಾಗ ಡಂಗರಾನೇ ಹುಡ್ಸ್ಯಾರ ಎಲ್ಲಾರು ನಾಳೆ ಮಾಡ್ರಿ ಅಂತಂತಂದ ಮನೆನೆ ಅಂದ್ರ ಮಂಗ್ಾರ ಮಾಡಿ ಿ ಅಂತ ಬಟ್ ಏನೋ ಒಂದಿಷ್ಟ ಚನ್ನ ಹಂಗೆ ಮಾಡ್ಬಿಟ್ಟಾರ್ವಾ ಹಾ ಇವತ್ತು ನೋಡಾಕ್ ಹೋಗಿದ್ದೆ ಅಲ್ಲಿ ನಾನು ಅಲ್ಲಿ ಓಡಾಡಸ್ತಾರಲ್ಲಾ ನಿಮ್ ಕಡೆಏ ಮಾಡ್ತಾರಲ್ಲಾ ಹಂಗ ನಮ್ ಸು್ ಒ್ ಸಣ್ಣ ಪ್ರಮಾಣದಾಗ ಮಾಡ್ತಾರ ನು ಚಿನ್ನ ಅಲ್ಲಿ ಗನ ಎಲ್ಲಾ ಓಡ್ ಬಂದ್ಬ ಬಿಟ್ಟೇವಿ ನಮ್ ಅಂಟಿ ಬಂದಿಲ್ಲಾ ನಮ್ ಸ ಬಂದ ನಾವು ನೋಡ್ ನಮ್ ಜೋಡಿನಿ ಅದಾನ ಅನ್ಕೊಂಡ್ಬ ಬಿಟ್ಟೇವಿ ನಾವ್ ನೋಡೇ ಇಲ್ ನಮ್ ಚಿನ್ನಾನ ಎತ್ತು ಓಡ್ ಬಂದ್ಬಿಟ್ಟದಲ್ಲಿ ಹುಡುಗ ಬಿಟ್ಟು ಅಂದ್ರೆ ಅಲ್ಲಿಂದ ಅವ ಅಲ್ಲೇ ನಿತ್ ಹಗೆನ್ ತತ್ರಾಸ ಇದ್ದಿದ್ದಿಲ್ಲದ ಹಾ ಜಿಗದ ಬುಟ್ಟಾನ ಜಿಗಾನದು ಸ ತ್ತಾ ನನ್ಂದ್ರೆ ಫುಲ್ ಹಾರ್ಟ್ ಅ ನಿಂತ ಕಗ್ ಬಿಿಟ್ಟಿತ್ತು ನಮ್ಮ ಮಮ್ಮಿ ಪಟ್ಟಣ ಇನ್ನ ಒಂದ ನಲ್ಕ್ ಶೆ ಸೆಕೆಂಡ್ ಒಳಗೆ ನೋಡ ತಪ್ಸ್ಕೊಂಡ ನಾವ್ಮ್ಮಿ ಒಮ್ಮಿ ನೋಡ್ದಕ್ ನೀವ್ ಓಡ್ ತಗೊಂಡ್ ಹಂಗ ಬಂದ್ಬಿಟ್ಲು ಇಲ್ಲಿ ಕ ತೊಳ್ಸ್ಕೊಂಡ್ ಬಿಡ್ತ ತೊಡುಗ ಅಂಜೆ ಬಿಟ್ಟ ಏನಾಗಿಲ್ಲ ಅಂದ್ರೆ ಬಿದ್ದಾನ ಒಂದ್ ಜರ ಖಾಲಿಗ ಇದ ಆಾಗೈತಿ ಅಷ್ಟ ಅದರೆ ಹ ಏನ ಆಗಿಲ್ಲ ಸ್ವಲ್ಪ್ ಕಾಲಿಗ್ ಬಾನ ಆಗತ್ ಕೆತ್ತೇತ್ ಕಾಲ
ಹ್ಮ್
ಅಷ್ಟ ಮತ್ತೇನಾಗಿಲ್ಲ ಅಂಜಾನ ಆದ್ರ ಬಾಳ ಅವಳ ಹಕತಿತ್ತಗಳೆ
ಹ್ಮ್ ನಮ್ಮಣ ಬಂದ
ಹ್ಮ್
ನಾವ್ ಹೋಗಿ ನೋಡು ಆತಾನೇ ನಮ್ಮ ಮಣ್ಣ್ ಬಂದ ಒಂದ ಕಾರ್ ತಗೊಂಡೆ ನೀೋಡ್ತಾನಗ್ ನಮ್ಮ ಮಮ್ಮಿ ನೋಡಾತ ನನ್ ತಂದೆ
ಹ್ಮ
ಹ್ಮ್ ಮತ್ತ
ಮತ್ತೇನ ಇಲ್ವಾ ಹಂಗೇ ಕುತ ನೋ ಹೇಳ್ಬೇಕಿ ಇನ್ನನ
ನೀ ಏ ಇಲ್ಲವಾ ಇ ನೋಡೇನ
ಕಾರ ನಿಮಗೆ
ನಮ್ಮ್ ನಮ್ ನಾವೇನ್ ವೆಜ್ ಅಲ್ಲ ವೆಜ್ ಅಲ್ಲ ನಾ ನಾರ್ಮಲ್ ಅದೇ ಹೋಳ್ಗಿ ಕಣೆ ಮತ್ ಏನೆ ಮಾಡದ್
ನಮ್ದು ಅಷ್ಟ ಬಿಡು ಹೋಳ್ಗಿ ಬಜ್ಜಿ ಕಟ್ಟಿನ ಸಾರ
ಸರಿ ತಡಿ ಮಾಡ್ತೀನ್ ತಡಿ. ಸರಿ ಬಾಯ್ ಹಿ
ಹ